ಹಲೋ
ಏನಿಲ್ಲ ನೋಡೋ ಕಾಶಿ. ಅದೇ ಅದೇ ನೀನು ಇವತ್ತು ವಾಟ್ಸಪದಲಿ ಕಳಸತಲ್ವಾ ವಾಟ್ಸಪದಲಿ ಕಳ್ಸದಲ್ವಾ ಅದು ನೋಡಿ ಸ್ವಲ್ಪ ಚ ಮನ ಸಿವ್ ಒಂಥರ ಇದಾಯ್ತು.
ಏನ್ ಮಾಡಕ್ ಬರಲ್ಲ ಟೈಮ್ ಗಾಂಡು ಇದ್ರೆ
ಅದೇ ಅದೇ ಕರೆ ಏನ್ ಮಾಡಕ್ ಬರ್ಲ ಇದ ಅದೇ ಹೇಳ್ತೇನಲ್ವ ಸಮಯ ಏನ್ ದೇವ್ರು ನಾವ ಒಂದ್ ಬಯಸಿದ್ರೆ ದೇವ್ರ್ ಒಂದ್ ಬಯಸುತ್ತ ಅಂತ ಇದೇ ಅಲ್ ಗಾದೆ ಮಾತ ಇದೆ
ಹ್ಮ್
ಕರೆ ಕರೆ ಮತ್ತೇನು ಮಾಡಕ್ ಬರಲ್ಲ ಸ್ವಲ್ಪದ್ರಲ್ಲಿ ನೋಡಿ ಅದು ಜೀರೋ ಪಾಯಿಂಟ್ ನನಗ ಒಂಥರ ಆಯ್ತು ಜೀರೋ ಪಾಯಿಂಟ್ ಒಂದ ಮಾಸ್ ಹೆಂಗ ಹೋಗ್ತದೆ ಅಂತ ನಮಗೂ ಒಂದ್
ನೋಡು ನಾ ಮುಂದಿನ ಪ್ರಯತ್ನದಲ್ಲಿ ಹೇಗಾದ್ರು ಮಾಡಿ ತೆಗೆಬೇಕಣ್ಣೋದಿದೆ
ಹ ನೋಡಿ ಹೆಂಗಾರ ಮಾಡಿ
ಮುಂದಿನ ಪ್ರಯತ್ನವನ್ನು ನೋಡ್ಬೇಕು
ಹೌದೌದು ಮಾಡಿ ಅಂಗಾರ ಮಾಡಿ ಸಫಲ ಮಾಡಿ ಸ್ವಲ್ಪ ಅದೇ ಈಗ ಅದು ಎಕ್ಸಾಮ್ ಯಾವ್ದ್ ನನ್ಗೆ ಅರ್ಥ ಆಗಲಿಲ್ಲ ಅದು ಏನೊಂದ್ಸತಿ ತಿ ಆದ ಹೆಸರೇನು ಹೆಸರು ಅ್ರ ಎ ಇದು ಎಕ್ಸಾಮ್ದು ಪರೀಕ್ಷೆಯೇ ಹೆಸರು
ಇದು ವಾಯುುದಳದಲ್ಲಿ ಬರುತ್ತೆ ಅಗ್ನಿವೀರ ಪರೀಕ್ಷೆ
ಅಗ್ನಿವೀರ್ ವಾಯು ತಳ ಅಂತ ಬರುತ್ತಾ ಹ ಈಗ ಸಮಯ ಸಮಯದ ಅವ್ರದ್ದು ಏನಿದೆಯ ಎಸರು ಅವ್ರ್ದು ಅಂದ್ರೆ ಅಗ್ನ ಒಟ್ಟೆ ಎಲ್ಲಾ ಅಗ್ನಿವೀರದಲ್ಲಿ ಬರುತ್ತಲ್ವಾ ಈಗ ಇನ್ನೊಂದ್ಸತಿ. ಅದು ನಾಲ್ಕು ವರ್ಷ ಮುಗಿತ್ತಲ್ವಾ ಈಗ ನಂದು ಅದೇ ಅದ್ ಬೆಲ್ಯ ನಾಕು ವರ್ಷ ಆದ್ಮೇಲೆ ಅದೇನೋ ಎಕ್ಸಾಮ್ ಇದೆ ಎಕ್ಸಾಮ್ನು ಕ್ಲಿಯರ್ ಆಗ್ಲಿಲ್ಲಪ್ಪ ನು ನಂದು ಅಂದ್ರೆ ಪಾಸ್ ಪಾಸ್ ಆಗ್ಲಿಲ್ಲ ನಾನು ಹದ್ರೆ ಅದಾದ್ಮೇಲೆ ಏನ್ ಮಾಡ್ಬೇಕು ನಾನು
ನಾಲ್ಕು ವರ್ಷದ ನಂತರ ನೀವು ಮತ್ತೆ ನೀವು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಬೇಕು
ಖಾಸಿ ಕಂ ಅಂದ್ರೆ ತಗೋತಾರ ಅಂದಂಗಯ್ತು ಅಲ್ಲಿ
ಹ್ಮ್ ತಗೋತಾರೆ ಅವ್ರು ಒಂದು ಕಾಗದ ಪತ್ರವನ್ನು ಕೊಡ್ತಾರೆ ನಮ್ಗ ವರ್ಷ ಮುಗಿದ ಬಳಿಕಾ
ಹಾ ಹಾ ಹಾ
ಹಾದ್ ಕಾಗದ ಪತ್ರವನ್ನು ಇಟ್ಟುಕೊಂಡು ನೀವು ಮತ್ತೆ ಯಾವುದಾದರು ಉದಾಹರಣೆಗೆ ಪಿ ಎಸ್ ಐ ಪರೀಕ್ಷೆ ಬರದ್ರೆ ನಿಮಗೆ ದೈಹಿಕ ಪರೀಕ್ಷೆ ಬೇಡುವರಿಲ್ಲ. ಮತ್ತೇ ಶೇಕಡ ಹತ್ತರಷ್ಟು ಮೀಸಲಾತಿ ಇರುತ್ತದೆ ನಮಗೆ.
ಆರ್ಮಿದವ್ರಿಗೆ ಇರುತ್ತೆ ಹೌದು. ಅಂದ್ರೆ ಯಾವ್ಯಾವ್ ಕೆಲ್ಸ ಮಾಡ್ಬೋದು ನಾವು.
ಹ ಎಲ್ಲಿ.
ಅಂದ್ರೆ ಈಗ ಅದೇನ್ಪಾ ಈ ಗ ಕಂಪ್ನಿಯಲಿ ಹೋದ್ವಂದ್ರೆ ಯಾವ್ಯಾವ ಕೆಲ್ಸ ಕೊಡ್ತಾರೆ ನಮ್ಗೆ ಮಾಡೋಕೆ.
ಅಂದ್ರೆ ನಿಮಗೆ ಫ್ಯಾಕ್ಟ್ರಿಗಳಲ್ಲಿ ಕೂಡ ಕೊಡ್ ಕಾರ್ಖಾನೆಗಳಲ್ಲಿ.
ಅಂದ್ರೆ ಏನ್ ಕೆಲ್ಸ ಇರುತ್ತೆ ನಮ್ದು ಅದು ಅರ್ಥ ಆಗ್ಲಿಲ್ಲ ನನಗೆ. ಹೂಂ ಅಂದ್ರೆ ಮ್ಯಾನೇಜರ್ ಪೋಸ್ಟ್ ಕೊಡ್ತ್ ತರ
ಹ್ಮ್ ಹಣಕಾಸು ವಿಭಾಗದಲ್ಲಿ
ಹಾ ಹಾ ಹಾ ಅಂದ್ರೆ ನೋಡ್ಕೊಳಿ ಅಂತ ಹೌದೌದು ಕರೆಕ್ಟ್.
ಇಲ್ಲಿ ನಮ್ಮ ಬಳಿ ಹೇಗಿದೆ ಅಂದ್ರೆ ಕಾರ್ಖಾನೆಗಳಿಗೆ ಕಡ್ಡಾಯವಾಗಿ ಆರ್ಮಿ ಮುಗಿದಂತಹ ಪುರುಷರು ಕೆಲಸಕ್ಕೆ ಸೇರ್ತಾರೆ. ಹ್ಮ್.
ಹಾ ಹಾ ಹಾ.
ನಮ್ಮ ಬಲಿ ಪ್ರತಿ ವರ್ಷವೂ ಒಂದರಿಂದ ಮೂರು ಜನವನ್ನ ಕರೆದುಕೊಳ್ಳುತ್ತಾರೆ.
ಹಾ ಹಾ ಮೂರ್ ಜನ ಕಳ್ಕೋತಾ
ಅವ್ರಿಗೆ ಮೀಸಲಾತಿ ಇದೆ. ಹ್ಮ್ ಸೇನಾ ಯಾರು ಮುಗಿಸಿ ಬಂದಿರ್ತಾರಲ್ಲ ಸೇನಾ ತರಬೇತಿಯನ್ನು ಮುಗಿಸಿಕೊಂಡು. ಅವ್ರಿಗೆ ಇಷ್ಟು ಸಂಬಳ ಅಂತ ಹೇಳಿ ಅವ್ರನ್ನ ಕರೆದುಕೊಳ್ಳುತ್ತಾರೆ.
ಈಗ ಅದು ಬಿಡಿ ಈಗ ಫಸ್ ಟ್ಟಿಗೆ ಸಂಬಳ ಎಟ್ಟಿರುತ್ತೆ ಅವರಿಗೆ ಇದರಲ್ಲಿ. ಆರ್ಮಿಯಲ್ಲಿ.
ಈಗಾ ಆರು ತಿಂಗಳ ಟ್ರೈನಿಂಗ್ ಅಲ್ ಸೆಕ್. ಇಪ್ಪತ್ತೊಂದು ಸಾವಿರ ರೂಪಾಯಿ ಇರುತ್ತೆ.
ತಿಂಗಳಿಗೆ ಇಪ್ಪತ್ತೊಂದು ಸಾವಿರ ಆರ್.
ಹ್ಮ್ ಕೈಗೆ ಸಿಗೋದು ಎಲ್ಲಾ ಪಿಯಪ್ಪು ಡಿಯಪ್ಪು ಕಟ್ಟಾಗಿ.
ಹಾ ಹಾ ಅಂದ್ರ ಹಾ.
ಆರು ತಿಂಗಳ ನಂತರ ಅವರು. ಕೆಲಸ ಮಾಡುವ ಸಂದರ್ಭದಲ್ಲಿ ತಿಂಗಳು ಮೂವತ್ತು ಮೂವತ್ತೆರಡು ಮೂವತ್ತಾರು ಈಗೆ ವರ್ಷಕ್ಕೆ ವರ್ಷ ಹೆಚ್ಚಾಗಿ ಹೋಗುತ್ತೆ ಈಗ ನಮ್ಮ ಗೆಳೆಯ.
ಲ್ಲಿ ಎಟ್ಟ ಆಗಬೌದು.
ಅ ಇ ಈಗ. ಎ ನಮ್ಮಗೆಳೆಯ್. ಜಮ್ಮು ಕಶ್ಮೀರಲ್ಲಿ. ಕೆಲಸ ಮಾಡ್ತಿದ್ದಾನೆ.
ಹೌದೌದ. ಹೌದ ನೀ ಹೇಳ.
ಅವನಿಗೆ ಈಗಾ. ಪ್ರತಿ ತಿಂಗಳು ನಲವತ್ತು ಸಾವಿರ ರೂಪಾಯಿ ಬರುತ್ತೆ.
ಬಾ ಬಾಪಾ ಅಂದ್ರೆ ಬಹಳ ಹೆಚ್ಚಗಿದೆ ಅಂದ್ರೆ ಎಷ್ಟು ವರ್ಷ ಆಯ್ತು ಅವರ ಕೆಲ್ಸ ಮಾಡಕ್.
ಈಗ ಒಂದು ಒಂದೂವರೆ ವರ್ಷಾಯಿತು.
ವು ಒಂದೂವರೆ ವರ್ಷಕ್ಕೆ ಇಷ್ಟ ನಲವತ್ತು ಸಾವಿರ ಅಂದ್ರೆ ಚಲೋ ಅಲ್ವಾ ಅದು.
ಹ್ಮ್ ಅದು ಏನೈತಂದ್ರೆ ಈ. ಈಗ ಏಳನೇ ವೇತನ ಆಯೋಗ ಮುಗಿದು ಎಂಟನೇ ವೇತನ ಆಯೋಗ ಬಂತು ಈ ವರ್ಷ.
ಹಾ ಹಾ ಹಾ ಮಾರ್ಚ್ ತಿಂಗಳಲ್ಲಿ ಹಾ.
ಇದರಲ್ಲಿ ಸೇನಾ ವಿಭಾಗಕ್ಕ. ಕೆ ತುಂಬಾ ಹಣವನ್ನು ಮೀಸಲಿಟ್ಟಿದ್ರು.
ಹ ಶೇಣ ಇದರಲ್ಲಿ ಹಾ ಹಾ ಅದರ ಕಾಲಂದಾಗಿ ನಲ್ವತ್ ಸಾವಿರೈತಾ.
ಹಾ ಅವ್ರಿಗೆ ಅಷ್ಟೊಂದು. ವೇತನವಾಯಿತು.
ಹಾ ಹಾ ಹಾ ಅಷ್ಟೊಂದು ಸಂಬಳ ಕೊಡ್ತಾರ ಅಂದಂಗಾಯ್ತು. ಅದು ಬಿಡೆ ಈಗ. ಇದಾಗಣ ಏನ್ ಮಾಡ್ಬೋದು ಅವರು. ಅಂದ್ರೆ ಈಗ ಮುಗಿತಲ್ವಾ ಈಗ ನಾಕ್ ವರ್ಷ ಮುಗೀತು ಅವರಿಗೆ ಈಗ ಸ ಯಾವದಾರೆ ಪ ಕಂಪನಿಯಲ್ಲಿ ಹೋದ. ಅವರಿಗೆ ಎಷ್ಟ. ಸಂಬಳ ಮೆ ಅಂದ್ರೆ ಮಿನಿಮಮ್ ಎಷ್ಟು ಕೊಡ್ಬೋದು ಕರ ಸ ಸರಾಸರಿ.
ಅದು ಅವರ ಮಾಡುವ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಇಪ್ಪತ್ತು ಮೂವತ್ತು ಸಾವಿರ ಕೊಡಬಹುದು.
ಇಪ್ಪತ್ ಮೂವತ್ತು ಸಾವಿರ ಅಂದಾಜು ಕೊಡ್ಬೋದು. ಅಂದ್ರೆ ಮುಂದೆ. ಹೆಚ್ಚಿಗೆ ಮಾಡ್ತಾರಾ ಏನಾದ್ರು.
ಹ್ಮ್ ಮಾಡ್ತಾರೆ ಅವರು ಕೆಲಸವನ್ನು.
ಹ ಇಲ್ಲ ಅಂದ್ರೆ ಇಲ್ಲ ಅದೇನ ಅದ್ರಲ್ಲಿ ಅಂದ್ರೆ. ಎಕ್ಸಾಮ್ ಇದು. ಇದರಲ್ಲಿ ಏನು ವೇಳಾಪಟ್ಟಿಯಲ್ಲಿ ಏನು ಬಿಟ್ಟಿಲ್ಲ ಅದು. ಅದರ ಬಗ್ಗೆ ಈಗ ನಾಲ್ಕು ವರ್ಷ ಆದ್ಮೇಲೆ ಹಿಂಗ ಹಂಗ ಹ. ವೇತನ ಕೊಡ್ಬೇಕು ಕಂ ಕಂಪನಿಯವರು ಇಷ್ಟು ಹಣ ಕೊಡಲೇಬೇಕು ಮೀಸಲಾತಿ ಅಂತ ಏನು ಕೊಟ್ಟಿಲ್ಲಾ ಅವ್ರ ಹೌದ.
ಇಲ್ಲ ಬಿಟ್ಟಲ್ಲ ಬಿಟ್ಟ. ತಿಲ್ಲ
ಹಾ ಹಾ ಅಂದ್ರೆ ಆಯ್ತು ಆಯ್ತು. ಇದು ಅದಾಯ್ತು. ಹಣ ಅತಿ ಏನೋ ಕೇಳೋದಿತ್ತು. ಆಯ್ತಾಯ್ತು ಊಟ ಆಯ್ತು.
ಆ ನಮ್ದು ಆಯ್ತಪ್ಪ ಇವತ್ತು. ತ್ತು ಆಲೂ ಬಾತ್ ಇತ್ತು ನಮ್ಮ ಓಸು.
ಹಾ ಹಾ ಹಾ ಮಸ್ತತಿ ನಲ್ಲಿ.
ಹ್ಮ್ ಹ್ಮ್ ನಾವ ಇಲ್ಲೇ ಮಂಗ ಬೆಂಗಳೂರಲ್ಲಿ ಇರೋದ ಈಗ.
ಹಾ ಹಾ ಹ ಬೆಂಗ್ಳೂರಲ್ಲ ಬೆಂಗ್ಳೂರಲ್ಲಿ ಏನ್ ಮಾಡ್ತದ್ರೀ ಈ ಕೆಲ್ಸ ನೀವು.
ಬೆಂಗಳೂರಲ್ಲಿ ನಾನು ಇಲ್ಲಿ ಒಂದು ಹೋಟೆಲಲ್ಲಿ ಮ್ಯಾನೇಜರ್ ಆಗಿದ್ದೇನೆ.
ಹಾ ಮ್ಯಾನೇಜರ್ ಇದ್ರಾ ನೀವೇ. ಹ್ಮ್ ಚಲೋನ ಕೆಲ್ಸ ಇದೆಯಲ್ಲ ಅಂಗಾರ್ ಪಗಾರ್ ಏನ್. ಚಲೋ ಕೊಡ್ತಾರಾ.
ಹಾ ಒಂದು ನಲ್ವತ್ತು ನಲ್ವತ್ತೈದ್ ಸ್ ಸಾವಿರ ಇದೆ.
ಹ್ಮು ಹ್ಮು ಚುಲೋ ನೇ ಇದೆ ಅಲ್ವಾ ಸಂಬಳ.
ಹ್ಮ್ ಮುಂಜೆ ದಿನಾಲೂ ಮುಂಜೆನೆ ಏನ್ ಎಂಟು ಗಂಟೆಗೆ ಹೋಗ್ಬೇಕು ಸಂಜೆಗೆ ಮತ್ತೆ ಆರು ಗಂಟ್ ಗೆ ವಾಪಸ್ ಬರ್ಬೇಕು.
ಹೌದು ಚೊಲೋ ಇದೆ ಕೆಲ್ಸ ಅಂದಂಗಾಯ್ತು.
ಮತ್ತೆ ಊಟದ ಖರ್ ಚ ಎಲ್ಲ ಅವರೇ ನೋಡ್ಕೊಳ್ತಾರ.
ಖರ್ಚು ಅವರೇ ನೋಡ್ಕೋತಾರನ್ನಂಗಾಯ್ತು. ಅಂದ್ರೆ ಚುಲೋ ಇದೆೇ ಬಿಡಿ ಮತ್ತೇನ ಕೆಲ್ಸ. ಏನು ಅದೇನಷ್ಟೇನ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಅಪ್ಪು ಇದು ಎಕ್ಸಾಮ್ ಮುಗೀತು ಎಲ್ಲ ಮುಗೀತು ಈಗ ನಾಲ್ಕ ವರ್ಷಾನು ಮುಗೀತಾ.
ಹ್ಮ್.
ಮತ್ತೆ ನಿಮ್ಮ ಗೆಳೆಯರ್ ಯಾರು ಹೋಗಿಲ್ವಾ. ನಾ ವಿಭಾಗ
ಏನ್ ಅಂದ್ ಹೆಂ ಗೇನು ಬಾಳ ಮಂದಿ ಹೋಗೇಲ್ಲ ಅಂದ್ರೆ, ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಾನು ಅಷ್ಟ್ ಅಷ್ಟು ಜನರಗೂಡ.
ಆದರೆ ನಿಮ್ಮಲ್ಲಿ ತುಂಬಾ ಕಡಿಮೆಯಪ್ಪ ಸೇನೆಯ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ.
ಕರೆ ಕರೆ ಇದು ಮಾತು ಕರೆ.
ನಮ್ಮ ಅಲ್ಲಿ ಬಾಗಲಕೋಟೆ ಮತ್ತು ಬೆಳಗಾವಿಯಲ್ಲಿ ಹೋದ್ರೆ ನೀವು
ಕಂಡ ಪಟ್ಟೆ ಮಂದಿ ಹೌದೌದು. ಸೇನೆಯಲ್ಲಿ ಅದು ಬಾಳ ಮಂದಿ ಕೇಳಿ ನೆ ಬಾಳ ಅಲ್ಲೇ ಬರ್ತಾರೆ ಹಂಗೆ ಹಿಂಗ
ಪ್ರತಿ ವರ್ಷ ಒಂದು ಊರಿಗೆ ಇಲ್ಲದೊಂದು ಇಲ್ಲವಾ ದರು ಮೂರರಿಂದ ನಾಲ್ಕು ಜನ ಹೋಗ್ತಾರೆ.
ಹಾ ಆರ್ಮಿ ಇದು ಅಂದ್ರೆ ಸೆಲೆಕ್ಟ್ ಆಗೋರು.
ಹ್ಮ್ ಪ್ರತಿ ವರ್ಷ ಇರುತ್ತಾರೆ ಅವರು. ಆದ್ರೆ ನಾನು ಇಲ್ಲಿ ಬಂದು ನೋಡಿದ್ರೆ ಆರ್ಮಿ ಬಗ್ಗೆ ಯಾರಿಗೂ ಗೊತ್
ಯಾರಿಗೂ ಹೌದು ಗುರ್ತೆ ಇಲ್ಲ ಹೌದು. ಕರೆ ಕರೆ ಇದು ಮಾತು ಕರೆನು ಈ ಕಡೆ ಬಾಳ ಮಂದಿಗೆ ಅದರ ಬಗ್ಗೆ ಬೆಲೆ ಇಲ್ಲ ಇಲ್ಲಿ ಸ್ವಲ್ಪ.
ಹ್ಮ್ ಅಲ್ಲೇ ನಮ್ಮಲ್ಲಿ ಆರ್ಮಿ ಹೋಗಿ ಬಂದಿದ್ದಾನ ಅಂದ್ರೆ ಒಂದು ಕಿಮ್ಮತ್ತೆ ಬೇರೆ ಇಲ್ಲಿ ಗತ್ತಿಂದ ಅಡ್ಡಾಡ್ತಾರೆ.
ಕಂಡಾಪಟ್ಟಿ ಕೀರ್ತಿ.
ಹ್ಮ್.
ಹ್ಮ.
ನಾನು ಇಲ್ಲಿ ನಿಮ್ಮಲ್ಲಿ ಅಪರೂಪಕ್ಕೆ ಒಬ್ ಒಬ್ಬರನ್ನು ನೋಡ್ತೀನಿ. ಆರ್ಮಿಗೆ ಹೋಗೋರು ಆರ್ಮಿಗೆ ಜಾಯ್ನ್ ಆಗ್ಬೇಕಂತ ಇರೋರು
ಇಟ್ಕೊಂಡೋರು ಕಮ್ಮಿ ಇಲ್ಲಿ ಸ್ವಲ್ಪ್. ಕರೆ ಹೇಳ್ಬೇಕಂದ್ರೆ ಕರೆ.
ಈಗ ನಮ್ಮ ಊರಿನಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಮೊದಲಿನಿಂದಲೂ ಇತ್ತು.
ಹಾ ಆರ್ಮಿಗೆ ಸೆಲೆಕ್ಟ್ ಆದ್ರೆ ಮುಗೀತು ಅವರು ಸ್ವಲ್ಪ ಚುಲೋ ಇದಿರುತ್ತೆ ಅಂತ ಹೌದೌದು ಕರೆ.
ತಿ ಊರಿನಲ್ಲೂ ನಮ್ಮ ಕಡೆ.
ಏನಂತ.
ಅದೇ ಪ್ರತಿ ವರ್ಷ ಈಗ ನಮ್ಮ
ಯಾರಾದ್ರೂ ಒಬ್ರು ಹಾ ಹೌದು.
ಅವ್ರು ಆದ್ರೆ ಅವ್ರು ಬಂದ್ ಹೇಳ್ತಾರೆ ಈಗೀಗೆ ಮಾಡ್ಕೊಳ್ಳಿ ಚುಲೋ ಇರುತ್ತೆ.
ಹಾ
ಜೀವನ ಉದ್ಧಾರ ಆಗುತ್ತೆ ನಿಮ್ದು.
ಹೌದೌದು ಕರೆ.
ನೀವು ತುಂಬಾ ಅಡ್ಡಾಡಾ ತಿರುಗಾಡ್ಬಹುದು.
ಹಾ ಅದ್ರಲ್ಲಿ ಹೌದೌದು.
ಮತ್ತು ಒಬ್ಬೊಬ್ಬರಿಗೆ ಕನಸು ಹೇಗಿರುತ್ತೆ ಅಂದರೆ ನಾನು ಜೀವನದ ಕೊನೆಯ ಕ್ಷಣದಲ್ಲಾದ್ರೂ ಆ ಸೇನಾ ವಸ್ತ್ರವನ್ನು ಧರಿಸಿಕೊಳ್ಳಬೇಕೆಂಬುದು ಇರುತ್ತೆ.
ಹೌದೌದು ಕರೆ ಮಾತ್
ತುಂಬಾ ಹಠ ಇರು ತ್ತೆ ಒಬ್ಬೊಬ್ಬರಿಗೂ.
ಹೌದು ಹಠ ಎಲ್ಲ ಇರುತ್ತೆ ಹೌದು ಕರೆ. ಇಲ್ಲಿ ಇಲ್ಲಿ ಅಂತದ್ದ ಏನಲ್ಲ ಅಪ್ಪು ಇಲ್ಲಿ.
ಹ್ಮ್ ಅದೇ ನಿಮ್ಮ ಇವಂಗ ಗೊತ್ತಲ್ಲ ವಿಕಾಸ್, ಬಿ ವಿಕಾಸ.
ಹೌದು ಅವನ ಬಲ್ಲಿ ಇದೆ ಸ್ವಲ್ಪ.
ಅವನು ಬಲೆ ಇದೆ ಹಾಗೆ ಇದೆ ಅವನ್ ಯಾವ್ದ ಯಾವಾದ್ರೂ ಚಿಂತಿಲ್ಲ. ಯಾವ್ದರ ಬಗ್ಗೇನು. ನಾನು ಯಾವತ್ತಾದ್ರೂ ಒಮ್ಮೆ ಆ ಸೇನಾ ವಸ್ತ್ರವನ್ನು ಹಾಕಿಕೊಳ್ಳಬೇಕು ಎಂಬುದೇ ಹಠ ಇದೆ ಅವನಲ್ಲಿ.
ಕನಸ ಹೌದು ಈ ಹ ಆ ಕನಸು ಇದೆ ಹೌದು.
ಹ್ಮ್ ಅವ್ರಿಗೆ ಅವ್ನು ಎಕ್ಸಾಮ್ ಬರೇದು ಅವ್ರು ಮನೆಯವ್ರಿಗೆ ಹೇಳಲ್ಲ ಹೇಳೇಇಲ್ಲ ಅಂತೆ.
ಕರೇನಾ ನಾವು ಈಗ ಎಕ್ಸಾಮ್ ಬರೆಯೋದ ನಮ್ಮ್ ಮನೆಯಲ್ಲಿ ಹೇಳಿದ್ರೆ ಬೈತಾರೆ ನಮ್ಗು. ಕರೆ ಹೇಳ್ಬೇಕಂದ್ರೆ ಅಂದ್ರೆ ಹೇಳ್ಲಾರ್ದೇ ಬರಿಬೇಕಾಗುತ್ತೆ ಈಗ ನಾ
ಅದೇ ಮತ್ತೆ ಕನಸನ್ನ ನನ ಸ್ ಮಾಡ್ಕೊಳ್ಬೇಕಲ್ಲಾ.
ಹಾ ಹೌದು ಮನೆಯವರ ವಿರುದ್ಧ ಬಿದ್ ದ್ದರೂನು ಸ್ವಲ್ಪ ಕನಸು ನನಸು ಮಾಡ್ಕೊಬೇಕು.
ಹ್ಮ್ ಆಯ್ತು ಮತ್ತೆ ಕಾಲ್ ಮಾಡಿ.
ಮಾಡ್ತೇನೆ ಒಂದ್ ಎರಡು ನಿಮಿಷ. ಹಸ್ತೆ